ಹಲೋ ರೇಮನ್ ರೀ ಸರ್ ಹಾ ಆರಾಮ್ ನೋಡ್ರಿ
ಹ್ಮ
ಏನಿಲ್ಲ ನೋಡ್ರಿ ಮಳಿನ ಬ ಮಾಡಗ್ಯದ ಅಷ್ಟೇ
ಮಳೆ ಬರ್ವಲ್ರರಿ ಮತ್ತೇನ್ರಿ ಹೊಲಗಲ್ಲಾ ಮಾಡ್ರಿ ಅಲ್ರರಿ
ಅಲ್ಲ ಸ್ವಲ್ಪ ಮಾಡಿವವ್ರಿ ಮತ್ತೆ ಏನ್ ಮಾಡ್ತಿ ಮಳನೇ ಕೈಿ ಕೊಟ್ಟದ ಬೆಳಿ ಕರೆಕ್ಟ್ ಇಲ್ಲ
ಹೌದ್ರಿ ಅದ್ರ್ದೇ ನಮ್ ಕಡಿನ ಇದಾಗಬಿಟ್ಟದ್ರಿ ಏನ್ ಮಾಡಾ್ತರಿ ಒಂದ ನಮ್ ಕಾಕರ್ ಮತ್ ಕೇಳಿವಂದ ಇದೆ ಎಕರೆೆಲ್ಲಾಕೆ ಮುಟ್ಟಿ ವಿ ಏನ್ ಮಾಡ್ತೀವಿ ಲಾಸ್ ಸಿಗಿದ್ ಬಿಿಟ್ಟ ಅದ ಬೆಳಿ ಹತ್ತ ಆಕವ್ರೀ ಹತ್ ಹ್ ರೀ ಐದ್ ಎಕ್ರ ಹತ್ತಿನಕಿ ಹಕ್ಕ್ರರಿ ಒಮ್ಮಲ್ ಏನ್ ಮಾಡ್ತರಿೀ ಐದ್ ಎಕರೆ ಬಿಚ್ ಬಿಟ್ಟಿವಿ ಎಲ್ಲಾ ಏನ್ ಈ ಕಡೆ ಮಳೆನ ಬರೋವಲ್ದು ಈ ಕಡೆ ಬೀಜ ನಾಟ ಟ್ಟವಲ್ದು ಬಾಳ ಹರಾಣ ಆಗಬಿಟ್ಟದ್ರಿ ಭೂಮಿದು ಏರಿಾದ್ರಿ
ಬರ ಇದಿದ್ರ ಅತ್ತಿ ಚಲೋ ಆತ್ತಲ್ರರಿ ಮಳೆ ಬಂದ್ರ ನಿಮ್ದು
ಚಲಾತ್ರಿ ಅದ್ರ ಸಲ ಹಾಕಿವವ್ರಿ ಏನ್ ಮಾಡ್ತರಿ ಮಳ ರ ಕೈಿ ಕೊಟ್ ಬಿಿಟ್ರನ್ರೀ ಬಾಳ ಎರ್ಯ ಬದ್ ಬಿಿಿ
ನೀರಾವರಿ ಇಲ್ಲ ಅರಿ
ಯ ನೀರವರಿ ಆದ್ರಿ ನೀರಾವರಿ ನೀರವರಿ ಇದ್ರನ ಏನ್ ಮಾಡ ರಿ ನೀರ್ ಕರೆಕ್ಟ್ ಸಿಗೋಲು ಬಲ ನಲ್ಲಾ ನಮ್ಮ್ವಲ ಆಯ್ತು ಎಲ್ಲಾ ಮಂದಿನ ತಕೊಂಡ್ಬಿಟಲ್ಲ ನೀರ್ ಸಿಗೋಲ್ಲ ಏನಿಲ್ಲ ಹ ಬಹಳ ಕಷ್ಟ ಅದ್ರಿ ವರ್ಸ ಮತ್ ಸುನಿಲ್ ಸರ್ ಆರಾಮ್ ಆಲ್ರಿ
ಹಾ ಸುನಿಲ್ಸ ಆರಾಮ್ ಅರೋ್ರಿ
ಏ ಹೌದದು ಆಾರ್ಡಕ್ ಹೋಗ್ಯಾರ ಅಲ್ರಿ ಎಸಸರ್
ಹಾ ಹೋಗ್ಯಾರಲ್ರರಿ ನೋಡದ ಕೋಚಿಂಗ್ ಅವ್ರದು
ನದರ ಕೊಚಿಂಗ ಹೌದು ಮೊನ್ನೆ ಬಂದಿದ್ದೇರಿೀ ಊರಿಗೆ ಬಂದಾಗ ನೋಡಿದೆ ಸುಮಲ್ ಸಾರಿಗೆ ಊರಾಗಿದ್ರು ಓದ್ತೀನಿ ಇನ್ನ ಒಂದ್ ಎರಡು ದಿನ ಬಿಟ್ಟ ಅಂತ ಹೇಳಿದಿ್ರಿ
ಹ ಸ್ವಲ್ಪ ಬಂದನ್ ಅವ ಊರಿಗೆ
ನೀ ಒಂದಾರೀ ಮತ್ತ
ನಾಳೆ ತ
ಹೌದ್ರಿ ಏನು ಹುಷಾರಲ್ಲಾ ಅಂತ ಹೇಳಿದಿ್ರಿ
ಹೌದ್ರಿ ಸ್ವಲ್ಪ ಇನ್ಫೆಕ್ಷನ್ ಆಗ್ಯದ ಹುಡುಗಗ್
ಎಲ್ ತೋರ್ರಿಸ್ರೀ ಅವ್ರೀ ಡಾಕ್ಟ್ರ
ಆ ಪರ್ತ್ರರೆಡ್ ಎಲ್ ತೋಸಿ ನೋಡ್ರಿ
ಇಲ್ಲೇ ರರಿ ಶಾಪರಾಗ
ಹೌದ್ರಿ ಬಾಳ ಫೇಮಸ್ ಆಕ್ಟ ಅಂತಲ್ರಿ ಶಾಪುರ್ ಚರ್ಮ ತಗ್ನಾರ
ಏನ್ ಏನ್ ಆರಾಮಯ್ತಿಲ್ರರಿ ಎರಡ್ ಸಲ ತೋರ್ಸಿನಿ ಏನ್ ಆರಾಮ ಆಗಿಲ್ಲ ಅಂತ ಅಂದ್ರ ಅದ್ಕೇನ್್ರರಿ
ಸ್ವಲ್ಪ ಆಗಾದ್ರೆ ಈಗ ಇನ್ನ ಸ್ವಲ್ಪ ಆಗ್ಬೋದ್ರಿ
ಏ ಊರಾಗ ಕ್ರಿಕೆಟ್ ಆಡಕ್ ಹೋತಾರ ಏನ್ೀ ಜಾಸ್ತಿ ಜನ ಹೋ್ತಾರ ಒಂದ ಹನ್ನೊಂದ ಜನ ಗ್ರೂಪ್ ದ ಮೆಸೇಜ್ ಮಾಡ್ತಾರೆ ಅತರ
ಹ ನಡದ ಎಲ್ಲಾ ಆಟ ಆಡ್ತಾರ ಹುಡುಗರು ಮಾಡಡ್ತಾರೀ ಮನಪಣ ಕೇಳಿಲ್ರರಿ ಬಾಲರ್ ಆಲ್ರೌಂಡರ್
ಹಾ ಹಾ ಹೌದ್ರಿ ಹೌದ್ರಿ ಮನ್ಯ ಮೊನ್ಯ ಒಂದ್ಸಲ ಲಾಸ್ಟ್ ಟೈಮ್ ಊರಿಗೆ ಬಂದ್ರಿ ಊರಿಗೆ ಬಂದ ನಡತ್ರಿ ಬಾಲಿಂಗ್ ಮಸ್ತ್ ಆಗ್ತಾರೀ ಅವ್ರ ಎಟ್ರಕ್ ರೀ ಹ ಅಂದ್ರ ಅಂದ್ರ ೇಮಸ್ ಬೌಲರರೀ ಅವ
ಯೋ ಇಟ್ನ್ ಕೇಟ ತೆಗದಾರ್ರೀ ಫಸ್ಟ್ ಬಾಲ್ ಡಾಕ್ಔಟ್
ಓ ಯಟು ಮಾ ಅಂದ್ರೀ
ಹಾ ರೀ ಈಕ ನಮ್ ಭಾಗದ ಬಾಳ ಫೇಮಸ್ ರರ ಅವ್ ರಿಟ್ ಮ್ಯಾನ್ ಅಂದ್ರ ಹೌ್ರೀ ಕದನಂಟ
ಹಾ
ಎಲ್ಲರಾಮರ ನೋಡ್ರಿ ಕಾಲೇಜ ಕೊಂಡನ ಸಂತೋಷ
ಹೌದ್ರಿ ಏನ್ ಮಾಡ್ಸಿರೀ ಸ್ವಂತಗ ಹಾಡ್ಸ್ ಮಾಡ್ಸಿರನ್ರರಿ ಚಲೋ ಸೈನ್ಸ್ ಮಾಡ್ಸ ಹೋಗಿಲ್ರಿ ಸರ್ ಅವ್ರಿಗೆ
ಇಲ್ಲ ರೀ ಅವ್ರ ಕೆ ಎಸ್ ಐ ಎ ಎಸ್ ಮಾಡ್ಬೇಕಂತ ಅಂತದ್ರತ್ರಿ
ಒಂದು ದೊಡ್ ಬಿಗ್ ಡ್ರೀ್ ಅಲ್ಲ
ಹ ಹಂಗಾಗಿ ಸ್ವಲ್ಪ ಇಷ್ಟ್ರಿ ಬಗ್ಗೆ ಬಹಳ ಪ್ರೀತಿ ಆದ ಅವ್ರಿಗೆ ಕ ಕಲಾವೋಗಾನ ಓಡಕತಾರ ಗೌರ್ಮೆಂಟ್ ಕಾಲೇಜ ಓ್ತಾರೆ ಅವ್ರು ಪ್ರಾವೇಟ್ ಎಲ್ಲಾ ಹೋಗ್ಬೋದತ್ರಿ ಅವರು ಪ್ರಾವೇಟ್ ಎಷ್ಟ ಎಲ್ಲಂತ್ರಿ ಅವ್ರಿಗೆ
ಹೌದ್ರಿ ಮತ್ತ ಅಂಬುಸರ್ ಹಚ್ಚಿದ್ರ ನ್ರರಿ ಅಂಬುಸರ್
ಅಂಬೂತ್್ಸರ್ ಹಚ್ಚಿಲ್ ನೋಡ್ರಿ ಬಾಳದನ ಇತ್ಪನ್ ಅವರು
ಹೌದ್ರಿ ಮೊನ್ನ ನಂಗ ಒಂದ್ಸಲ ಹಚ್ಚಿದ್ರರಿ ಒಂದ್ ಎರಡ್ ದನ್ದಿಂದ ಒಂದೆ ಏನಿಲ್ರಿ ಅದೇನ ಆಕಾಶ್ ಅವ್ರಿಗೆ ಆಕಾಶ ಅವ್ರ ಬ ಬಂದಿದ್ರ ಅಂತ ಆಕಾಶ್ ಅವ್ರು ಮಾತಾಡಿದ್ರರು ಫಸ್ಟ್ ಅದೇನ ಊ ಬರ್ತೀನಿ ಗಾಡಿ ಕೊಡು ಗಾಡಿ ತಂದ್ ಬಿಡು ಅಂತ ಹೇಳಿದ್ರೀ ಈ ಕಡೆ ಅವ್ರು ಏರಿಯಾದಾಗ ಬರಲ್ಲ ಅಂತಲ್ರಿ ಅದಕ್ಕೆ ನೈಟ್ ಒಂಬತ್ ಗಂಟೆಗೆಗ ಹೋಗಿಸಲ್ಲಿ ನಮ್ಮ್ ಫ್ರಂಡ್ ಬ ಗಾಡಿ ಊಟ ರೀ ಅಲ್ಲಿಂದು ಬೆಳಿಗ್ಗೆ ಐದ್ ಗಂಟೆಗೆ ಒಯ್ತನ ಅಂತ ಹೇಳಿದ್ರಿ ಒಯದ್ರಿ ಅನ್ರೀ ಅವರು
ಅದೇ ನಮನು ಅದೇ ಹೇಳಿದ್ರಿ ಒಂದ್ ಸ್ವಲ್ಪ ಫೋನ್ ಹಚ್ಚಿ ಗಾಡಿ ಬಗ್ಗೆ ಹ್ಮ ನಾವು ನೋಡೋ ತೋರಿ ಅಂತ ಅಂದಿದೀರಿ ಮತ್ತೆ ಫೋನ್ ಹಚ್ಚಲಿಲ್ಲ ಅವ್ರು
ಹಚ್ಚೆಲ್ಲ ನನ್ರಿ ಮತ್ರ ನಾ ಕ್ರಿಕೆಟ್ ಆಡಕ್ುದ್ದೇರಿೀ ಅವತ್ತು ಕ್ರಿಕೆಟ್ ಆಡಕ್ ಎರಡ್ ಮೂರ್ ಸಲ ಹಚ್ಚಿದರಿ ಒಂದ್ಸಲ ಪಿಕ್ ಮಾಡಿದರಿ ಮತ್ತತ್ ಮುಿಂದ ಅಡಿಗೆ ಇಲ್ಲಾ ತುಪ ಅರ್ಜೆಂಟ್ ಅದ ಒಯ್ಬೇಕು ಅಂತ ಹೇಳಿದ್ರರಿ ಹ ಈ ಕೊಟ್ಟೇವ್ರಿ ಮತ್ತ ತ್ತಾರ ಅಪ್ಪರ್ ಬೆಟ್ಟೆ ಅದ್ರೀ ಅದ್ರ ಎಲ್ಲಿಗ್ ಹೋಗ ಕೂ ಹಾ ಅಂಬರೀಶ್ ಅವರ್ ಅಪ್ಪರ್ರೀ ಓ ಹಾ ಗಾಡಿ ಹಯ್ತರಿ ಬೆಂಗ್ಗಳೂರಿಗೆ ಅವ್ರ ಅಪ್ಪ ಕೇಳಿದ್ರೀ ಎಲ್ಲಿಗತ್ತ ಅಂತ ಕೇಳಿದ್ರಿ ಇಲ್ಲಪ್ಪಾ ಅಂಬರೀಷ್ ಮಾಮ್ಮ ಅವ್ರು ಹೇಳಾರ ಅಂಬರ್ ಅಂತ ಹೇಳಿದ್ರ ಅದಿಕ್ಕೆ ಅವ್ರು ಅವ್ರ ಫ್ರೆಂಡ್ ಬಲ್ ಬಿಟ್ ಬರಕಂಟನ ಅಂತ ಹೇಳಿದ್ರರಿ
ಯಾವ್ದ್ರ ಹಾಕಂದದ್ರ
ಗಾಡಿ ಗೊತ್ತಿಲ್ರಿ ಅವ್ರು ಆಕಾಶವ್ರು ಬಂದಿರಬೇಕು
ಹ ಎಲ್ಲ ಬಾಳ ಇದಗ ಅೆ ಬೆ್ರಕ್ಕ ಹೋಗಿತ್ತಲ್ಲ
ಹೌದ್ ಹಂಗೆ ಹಯ್ದವ್ರಿ ಚಿನ್ನ ಕರ್ಕೊಂಡ ಏನ್ೀ ಹಿಂದ್ ಚಿನ್ ಚಿನ್ನ ಇದ್ರ ಅಂಗ್ ಪ್
ಹ ಚಿನ್ನಗ ಕರ್ಕ ಹೋಗಿದ್ರಿ ದೊಡ್ ಚನ್ನ ಕರ್ಕೊಂಡ ಹೋಗ್ಕಿಲ್ರರಿ
ಯಾರೀ
ದೊಡ್ತಿನಗ ಮಾಡ್ತಿನ್ ಎಲ್ಲಾರ ಸ್ವಲ್ಪ ದೊಡ್ ಚೆನ್ನಾಗಿ ಸ್ವಲ್ಪ ಕರ್ಕೊಂಡ ಹೋಗ್ರ ನಿನ್ ಮೇಾಲ ಹ
ಇಲ್ರೀ ಸಂತೂಕ್ ಸಂತ ಇಲ್ಲ ನೆಕ್ಸ್ಟ್ ಈಗ ಸಂತೂಕ್ ಕಲ್ಸ್ಬಕ್್ರಿ ಸಂತೂಕ್ ಬೈಕ್ ಕಲ್ಸ್
ಹ ಮತ್ತಾಗ ಬೈಕ್ ಅಂತ ಅ ಕ ಕ ಡೌಟ್್ರಿ ದೊಡ್ ಚೆನ್ನ ಕಲ್ಸ್ರಿ ಈಗ
ದೊಡ್ ಚಿನ್ನ ಹೊಡಿತಾನ ದೊಡ್ ಚಿನ್ನು ಸ್ಕೂಟಿ ತಗೊಂಬರತ್ ನಂದ್ರೀ ಏನ್ ಮಾಡಿದಾರ ಏನ್ರೀ ಅವ್ರರು
ತರ್ತನ ಅನ್ನ ದ್ರಿ ನಾವ್ನ್ ಅದೇ ಕಾಯ ಕತಿ ಯಾವಾಗ್ ಬರ್ತನ ಅಂತ ಹೇಳಿ
ಹೌದ್ರಿ ಬರೆ ಸ್ಟೋರಿ ಆಗ್ ಕ್ತರಿ ಅವ್ರು ದೊಡ್ಚಿನ್ನು ಹಾ ರೀ ಗಾಡಿ ಸೂರ್ಯನೇ ಆಗ್ತಾನ ದಿನ್ನಾ ತರನೇವಲ್ಲಾ ನಾ ತಗೊಂಬ ಬರ್ತಾನ ತಗೊ ಬರ್ತಾನ ಅಂತ ರಿ ಏನ್ ತಗೊಂದೆ ಬರಲ್ಲ ರೀ
ಹ ಏನ್ ನೋಡ್ರಿ ನಾವ್ ನೋಡಿದ್ ಸ್ಟೋರಿ ಅವಂದು
ಹಾ ಹೌದ್ರಿ ಮತ್ತ ಅವರ್ ಕಡೆ ಏನಾಡದ್ರಿಸ ಸ ಚಿನ್ನ ಏನ್ರೀ ಸಾವ ಸ್ಕೂಲಿಗೆ ಕಳಸ್ರಿ ಸಣ್ ಚಿನ್ನುಗೂ
ಮತ್ತ ಅಡ್ಮಿಷನ್ ಮಾಡ್ಸ ಇತಲ್ರೀ ಆನಂದ ವಿಶ್ವವಿದ್ಯಾಲಯದ ಸಂತದು ಸಂತದು ಅಂತ ನಡ್ರಿ ದೊಡ್ ಚೆನ್ನಾಗ ಸಣ್ ಚೆಲ್ಲಗ ಮತ್ತೆ ನಿಂಗಪ್ಪಗ ಎಲ್ಲರಿಗಿದೆ
ಎಲ್ಲಾರ ಮಾ ಎಲ್ಲಾರ್ಗು ಅಡ್ಮಿಷನ್ ರೀ ಚಲೋ ಚಲೋದವ್ರೀ ಎಲ್ಲಾ ರ್ ಓದಸ್ರಿ ಒಂದು ಲೆವೆಲ್ ಎಜುಕೇಶನ್ ಇರಬೇಕ್ ರೀ ಒಂದ್ ಟೆಂತ್ ಅಟ್ ಲೀಸ್ಟ್ ಇರಬೇಕ್ ರಿ ಹುಡುಗುರ್ಗೆ
ಅದ ಹೇಳವ್ರಿ ಹೇಳಿಗೆಲ್ಲ ಮಾತಾಡವಿ ಮತ್ತೆ ಈ ಅಡ್ಮಿಷನ್ ಆದ್ರಿಗ ನಾಳೆ ಅಂದ್ರೆ ನಾಳೆನೇ ಹೋಗ್ಬೇಕು
ಹಾ ನೋಡಮ ತವ್ರೀ ನಾವನ್ ಫ್ರೀ ಇದವಿ ಅಂದ್ರ ಬರ್
ಅದ್ರ ಅಲ್ಲಿ ದೊಡ್ ಚೆನ್ನಗು ನಿಂಗಾಗು ಐ ಟಿಐ ಮಾಡಸ್ಬೇಕಂತ್ ಮಾಡೀವ್ರಿ ಟೆಂತ್ ಮಗಣ ಮತ್ತೆ
ಏನ್ ಅವಸರ್ ಬೆಸ್ಟ್ ನೋಡ್ರಿ ಎಲ್ಲಾ ಐಟಿ ನಡೀತ್ ನೋಡ್ರಿ ಅವ್ರಿಗೆನ್ ಓದೋದಿಲ್ಲ ಏನಲ್ಲಿ ಸ್ವಲ್ಪ್ ಲೈಟ್ ಆಗಿರುತ್ತ ಅಷ್ಟೆ ಅಂದ್ರ ಐಟಿ ಆದ್ರ ನಡತಿ ಹ ಇಂಡ್ರಸ್ ಇಲ್ದ್ರೀ ಬೆಸ್ಟ್ ಅಲ್ರರಿ ಯಾವಡು ಹೌದೌದ್ನ ಹತ್ರಿ
ಈ ಸಣ್ಣ ಚೆನ್ನಾಗಿ ಕಂಪ್ಯೂಟರ್ಗೆ ಗಿಮ್ ಪ್ಯೂಟರ್ ಮಾಡಿಸಿ ಎಲ್ಲ ಕಂಪ್ನಿಯಾಗ ಬಿಡಬೇಕ್ ಅಂತ ಮಾಡವ್ರೀ ಅವನಿಗೆ ನೀ ಹ ರಿ
ಹಾ ಹಾ
ಹೊಸ್ಕ ರ ಇಂಗ್ಲಿಷ್ ಮೇಡಮ ಓದ್ ಅಂತನ್ೇ ಕನ್ನಡ ಓದಂತ ನಾವ್ ಅಂತೀವಿ ಈ ಇಂಗ್ಲೀಷ್ ಒತ್ನ ಅಂತ ಅಂತೆ ಅಲ್ಲಿ ಬ್ಯಾಡ್ರ ಅಲ್ಲಿ ಬಾಳ ಫೀಸ್ ಬಾಳ್ ಐತ್ರಿ ಅಲ್ಲಿ ಹ್ಮ್ ಅದಿಕೆ ಸ್ವಲ್
ಜೋಶ್ವನ ಅಲ್ಲೇ ಓದ್ತಂನಂತಲ್ರಿ ಜೋಶ್ವ
ದಿವಸ ನಡಿತ್ರಿ ಅವನ್ದು
ದಿವ್ ಒಂದ್ ನಡ್ದನ್ಿ ರೀ ರೆಕಮಂಡ್ ಹಚಿರ್ತಾರ ಅವ್ರ ಏನ್ ನಡತಿರಿ ಅವ್ರಿಗೆ
ಅವ್ರ ನಡತಿದೀರಿ ಅವ್ರ ಫಾದರ್ ಚಲೋ ಅದ ಇನ್ಕಮ್ ಅದೇ ರೀ ಇದೇಶ ಸಂಚನೆಗೆ ನೋಡ್ರಿ ಎಲ್ಲನ
ಮತ್ತರಿ ಶಾಪೂರ್ ಬಸ್ ಶಾಪೂರ್ ಹೊತ್ರಿ ಶಾಪ್ ಬಸ್ ಕರೆಕ್ಟ್ ಬರ್ತಾರೀ ಡೇಲಿ
ಬಸ್ ಇಲ್ಲಾ ರೀ ಸರ್ ಬಸ್ ಇಲ್ಲಾ ರೀ ಟೈಮಿಂಗ್ ಇಲ್ಲ ರೀ ಹಳ್ಳಿ ಬಸ್ ಬರ್ ಟೈಮ್ ಪ್ರಕಾರ ಯಾದಗಿರಿ ಶಪುರ್
ಏ ಆಟೋ ಚಾರ್ನ ಇಪ್ಪತ್ ರೂಪಾಯಿ ಬಾಳ ಐತ್ರಿ ಹೋಗಕ್ಕ
ಆಯ್ತ್ರಿ ಎಲ್
ರಸಿಗೆ ಆಜ್ಬೇಕೇಕಕ್ ರೆಸಿಗೆ ಇಪ್ಪತ್ತು ರೂಪಾಯಿ ತೊಂತಾರೆ ಇವರುತ್ತತ್ ಬೇರೆೆಯವ್ರು ಆಟೋ ಆದ್ರ ಹತ್ತು ರೂಪಾಯಿ ತೊಂತಾರ ರೇಟ
ನೆನ್ನೆ ಹೋಗ್ಬೇಕಾರ ಐವತ್ತು ರೂಪಾಯಿ ಬೇಕ್ರಿ
ಹೌದ್ರಿ ಐವತ್ತು ಮತ್ ಮಧ್ಯಾಹ್ನ ಊಟ ಒಂದ್ ಮೂವತ್ ನಲ್ವತ್ ಅಂದ್ರ ನೂರ್ ರೂಪಾಯಿ ಡೈಲಿ ಕರ್ಸಿ ತಿಂಗಳ ಮೂರ್ ಸಾವಿರ ರೂಪಾಯಿ ಹತ್ರಿ ಅದೇ ಅದದೆ
ಮದ ಮೂರ್ ಸಾವಿರ ರೂಪಾಯತ್ರಿ ಇನ್ಕಮ್ ಎಲ್ಲದ್ರರಿ ಮೂರ್ ಸಾವಿರ ತ ಹ ಹೋಗ್ರಿ ಸ್ಟೇಟಸ್ ಹೋಗಲ್ಲ ಹೋಗ್ರ ಗೂಗಲ್ದ ಹೋಗಿ ಎಸ್ ಎಸ್ ಪಿ ಪೋರ್ಟಲ್ ಲಾಗಿನ್ ಆಗ್ರಿ
ಬೇಕೈತ್ರಿ ಅದ ಗೊತ್ತವಲ್ರರಿ
ಅದ ರೀ ಫಸ್ಟ್ ಗೂಗಲ್ ಹೋಗ್ರಿ ಕ್ರೋಮ್ಗೆ ಆಮೇಲೆ ಎಸ್ ಎಸ್ ಪಿ ಪೋರ್ಟಲ್ ಅಂತ ಸರ್ಚ್ ಮಾಡ್ರಿ
ಹ ಸರ್ ಮಾಡಿದೀರಿ ಅದು ಮತ್ತಷ್ಟ ನಮ್ದು ಹಕ್ಯೂರ್ ಎಸ್ ಎಸ್ ಪಿ ಐ ಡಿ ರೈಟ್ ರೀ ಎಸ್ ಎಸ್ ಪೈಡ್ ಹಾಕಿದಿ್ರ ಮತ್ ಪಾಸ್ವರ್ಡ್ ಹಾಕಿದಿರಿ ಆ ಪಾಸ್ವರ್ಡ್ ನಂದ ಪಾಸ್ವರ್ಡ್ ನಂದ್ ನೆನಪ ಹೋಗಿತ್ರಿ ಪಾಸ್ವರ್ಡ್ ಅದ ರೀಸೆಟ್ ಬತ್ರಿ ಅದು ಮತ್ ಮಾಡ್ಕೊಂಡಿರಿ ಮತ್ ಅದ ಕ್ಯಾಪ್ ರ ಹಾಕಿದೀರಿ ಅದ ಮತ್ ಕ್ಯಾ ಅ ಕೇಶನ್ ನೋಡಿದ ರರಿ ಅದು ನ ಸ್ಟೂಡೆಂಟ್ ಅದು ಸ್ಟೇಟಸ್ ತೋರ್ಸ ಕೂತಿತ್ರಿ ಅದ ಎರಡ್ ಸಾವಿರ ಇಪ್ಪತ್ತಾರು ಇಪ್ಪತ್ತಏಳು ಅಂತಿತ್ರಿ ಅದು ಸ್ವಲ್ ಗೊತ್ತಾಗಲ್ದತ್ರಿ ಅದ್ ಏನ ಕೇಳಿದರಿ
ಅದ ಪ್ರಿವಿಸ ಇರ ವರ್ಷದ್ರೀ ಸರ್ ಈ ವರ್ಷ ನೋಡ್ರಿ ಈ ವರ್ಷನ ಹಾಕಿರಿಲ್ಲ
ಈ ವರ್ಷದಿಂದ ನೋಡ್ಬಬೇಕ್ರ ಸ್ವಲ್ಪ ಗೊತ್ತಾಗಲ್ರಿ ಹಿಂದೆಾಡಿ ಸಿಗತೇರಿ ಬರ್ತೇನ್ರೀ ಆ ಕಡೆ
ಹಾ ಆಮೇಲೆ ಬರಿ ನಾನ ಅಲ್ಲಲ್ಲಿ ಇರ್ತೇನಿ
ಅಲ್ಲೇ ಇರ್ತ್ರರಿ ಮತ್ತ ಯಾರಾರ್ರೀ ಎಲ್ಲಾರ
ಅೇ ರೀ ಇರು ಮೋನ ಮನ್ಮೋಹನ್ ಸಿಂಗ್ ಹ ಮತ್ತೆ ಇವರು ನಿಂಗಪ್ಪ ಅವರು ದೊಡ್ಚನ್ನು ಸಣಚನ್ ಮತ್ತೆ ದೇವಪ್ಪ ಮಾಮ ಅವರ
ಏ ರಾತ್ಲ್ ಬಂದಾಳ ಅಂತಲ್ರರಿ ಊ್ರಗ
ನೋಡ್ರಿ ರಾಚಲ್ ಬಂದ್ ಏನ ಸೌಂಡ್ ನೋಡದ್ರಿ ಅವ ಫುಲ್ ಹಾಕಿಂದ ಆದದ್ರಿ ಈಗ
ಹೌದ್ರಿ ಮೊನೇನ ಹುಡುಗಿ ಒಂದ ಕೈ ಮುರುತ್ ಅಂತಲ್ರಿ
ಬಾಳ ಪ್ರಾಬ್ಲಮ್ ಆಗಿದೆ್ ನೋಡ್ರಿ ಇನ್ ಒಂದ್ ವರ್ಷನ್ ಕೂಸಿಲ್ಲ ಕೈ ಮುರ್ಕೊಂಡ
ಚಿನ್ನ ಯಕ್ೇಳ್ರಿ ಚಿನ್ನು ಎಲ್ಲಾ
ಅದೇ ಈಗ ನಡದ್ರೀ ಹುಷಾರಾಗಗಳ
ಸರಿಯಾಗಡ್ರಿ
ಈಗ ಅದಕ್ ಬಂದಡ್ರೀ ಮತ್ ಬಂಗಾರ ಕೊಡಸ್ಬೇಕಲ್ಲ ಕ ಮೂರು ಅದ ಒಂದ್ ಐವತ್ ಸಾವಿರ ರೂಪಾಯಿ ಖರ್ಚಾದ್ರಿ
ಏ ಒಂದ್ ಲಕ್ಷ ಐವತ್ ಸಾವಿರ ಅದ್ರಿ ಬಂಗಾರಲ್ ಕುಡಸ್ತಾರೀ
ಏ ಹಾಕ್ಬೇಕ್ರೀ ಮತ್ತತ್ ಎಲ್ಲಗ್ ಬಂದದ್ರೀ
ಎಪ್ಸರ ಬಂಗರಾ ಬಾಳ ಐ್ತ್ರಿ ರೇಟ್ ಎಷ್ಟ್ ಒಂದೂರ್ ಲಕ್ಷ ಅಂತಂದ್ರ ಎಷ್ಟೀ ಎರಡ್ ತೊಲಿ ಅಂದ್ರ ಮೂರ್ ಲಕ್ಷ ಆತ್ರಿ ಬಾಳ ಒಜ್ಜ್ ಆತ್ರಿ ಅದ
ಹೌದ್ೌದ್ರೀ ಅಂದ್ರ ಮಾಡ್ಸ್ಬ್ರೀ ಮತ್ತ ಏನ್ ಮಾಡ್ತ ಹಾಡು ಏನ್ ಹೇಳಂಗ ಕಾಣಲ್ರಿ ಹಾ ಜಾಸ್ತಿಿನ ಹಾಕ್ತಿನ್ ಅನ್ಸ್ತು
ಅದೇ ರೀ ಸರ ಮತ್ತ ಆಮೇಲ್ ಬರ್ತೀನ್ ತೋರಿ್ಯಾಕಡ್ರಿ ಹ್ಮ ಸರಿ ಸರಿ ತೋರಿಿ ಸರಿ ಸರಿ ಸರ್ ಏನ್ರಿ
ಆ
ಹ್ಮ
ಹಷತ್ತ